ಹಾ ಕೇಳಳ್ಸಕತಣ ಎಲ್ಲಿಿದ್ದಣ ರಮೇಶ್ ಕ
ಏ ಆರಾಮಲ್ಲ
ಆರಾಮಳ ಪಣ ನೀ ಆರಾಮ
ಹ್ಮ್ ಆರಾಮ್ ನೋಡು ಊಟ ಆಯ್ತಾ
ಹ ನೀತ್ದ
ಇಲ್ಲೇ ಊರಾಗಿದ್ ನೋಡು ಸೊಮಮ್ಮ ಮಳ ಮ ಮುಕ್ಕಂದಿನಿ ಬೇಸಿಗೆ ಬಂದಾದ ಕುದಿ
ಹೌದೌದು ಮಳೆ ಬಂದಿಲ್ಲನ
ಇಲ್ಲ ಮಳಿಿಲ್ಲ ಏನ ಇಲ್ವನನ ಏನ್ ಹೊಲ್ದಾಗ ಒಂದು ಕೆಲ್ಸಿಲ್ಲ ಮನ್ಯಾಗನ ಕೆಲ್ಸ ಇಿಲ್ಲ ಹ್ಮ್ ಸುಮಮ್ಮ ಐ ಪಿ ಎಲ್ ಮ್ಯಾಚ್ ನೋಡ್ತಿದ್ದವಿ ವಸ್ತನ ಅದನ್ನು ಮುಗ
ಅದು ಅದನ್ನ ಮುಗಿತ ಪೈಪ್ ಎಲ್ಲ ಹೆಂಗನ್ ಆಸಿ ಬಿ
ಹ್ಮ್ಮ ಏರ ಮ್ಯಾಚೋ ಅ ತಿಂಡಂಡ ಮ್ಯಾಚ್ದ
ಟಿಂಡ ಮತ ಅ ಅದ್ರಾಗ ಐ ಪಿ ಎಲ್ ಇದು ಫೈನಲ್ ಅಂತ ಅನ್ಸ್ಲಿಲ್ಲಪ್ಪ ಅವತ್ತು
ಹ್ಮ್ ಅಷ್ಟ ಅಗ್ರಷನಾ ಅಷ್ಟು ಎಂಜಾಯ್ಮೆಂಟ್ ಇರ್ಲಿಲ್ಲ ಓದವರ್ಷ ಇದ್ದಂಗ ಹಲೋ ಹಲೋ
ಹ ಹಲೋ
ಕ್ದತಾ ಇಲ್ಲ ಹೋದ್ ವರ್ಷ ಸ್ದಂಗಗೆ ಇದಿದ್ರಲ ಸಲ ಎಂಜಾಯ್ಮೆಂಟ್
ಅಯ ಅಷ್ಟೇನ ಇದಿದರಣ ಎಂಜಾಯ್ಮೆಂಟ್ ಅಷ್ಟಾಗಿತ್ತು
ಹ್ಮ್ ಮತ್ತೆನಪ ಸಮಾಚಾರ ಎಲ್ಲ ಓದ್ ಹೆಂಗ ನಡಿದ
ನಡ್ದದಣ ಹಂಗೆ ಕಾಲೇಜ್ ಹೋಗಿದೀವತ್ತು ಇಲ್ಲ ಹಾಸ್ಟ್ಲಗಿದ್ದ ಹೊರಗಡೆ ಏನ ಕುಂತಿದೆ
ಹ್ಮ್ ಹ್ಮ್ ಹಾಸ್ಟೆಲ್ ಹ
ಲ
ಯಾವ್ದ ಹಾಸ್ಟೆಲ್ ಯಾವ ಡಿಪಾರ್ಟ್ಮೆಂಟ್
ಹಾ ಇದು ಮನಟ ಆಣ
ಇವನು ಮೈನಾರಿಟಿ ನ ನಮ್ಮ ಹುಡುಗರು ಆಬಹಂದ ಅಷ್ಟು ಈ ಕಡೆ ಎಲ್ಲಾ ಬೇರೆ ಡಿಸ್ಟ್ರಕ್ ದಾಗ ಮೈನ ಬಾರಿ ಕೊಡ್ತಾರ ಊಟ ಎಲ್ಲ ಸ್ಪೆಷಾಲಿಟಿ ಎಲ್ಲ ಚಲೋ ಅದ ಅಂತ ಹೇಳ್ತಾರ
ಬಾಳ ಜನ ಇರಲ್ಲ ಬರ ಎಂಬತ್ತು ಜನ ಅಷ್ಟೇ ಹಲೋ ಇರ್ತದ ಚಲ ಅದು ಎ ಎನಿ ಟೈಮ್ ಇರಲ್ಲ ಎಂಬ ಜನ ಎಲ್ಲಾ ಡಿಗ್ರಿ ಮಾಡಿರ್ತಾರಲ್ಲಾ ಅದಕ್ಕೆ ಅವರು ಡೈರೆಕ್ಟ್ ಎಕ್ಸಾಮ್ ಬರ್ತಾರ ಉಳಿದವರೆ ಎಲ್ಲ ರೆಗ್ಯುಲರ್ ಕಾಲೇಜ್ ನರ್ಸಿಂಗ್ ಮತ್ತೆ ಪಿ ಯು ಸಿ ದವರ್ ಇದ್ರೆ ಅವ್ರು ಅಷ್ಟೇ ಇರ್ತಾರೆ
ಹೌದಾ
ಒಬ್ಬೊಬ್ಬ ಇಡ್ತಾರೆ ಡಿಗ್ರಿ ಅವ್ರು ಅವ್ರವ್ರ ಕಾಂಪಿಟೇಟಿವ್ ಹೋದವರು ಇಲ್ಲಿ ಅವರುಂದಾಗ ಕುಂತು ಓದ್ಕೊಂತಾರೆ
ಹ್ಮ್ ಹ್ಮ್ ಮತ್ತ ನಿಮ್ದ ನಡದು ಓದದು
ನಮ್ ನಡಣ ಹಂಗೆ ನೀವು ಫಸ್ಟ್ ಇಯರ್ ಮುಗ್ದಾದ್ ನಮ್ ಜಿ ಎನ್ ಎಮ್
ಹ್ಮ
ಹ್ಮ್
ಮತ್ತೇನಪ್ಪಾ ಊರ್ ಕಡೆ ಅಲ್ಲ ಊರ್ ಕಡೆ ಹೋಗಿಲ್ಲ
ಹೋಗಿಲ್ಲಾನ ಇವಾಗೇನು ಕೆಲ್ಸ ಇಲ್ಲ ಊರಿದಾಗ ಅದಕ್ಕೆ ಸುಮ್ಮನೆಲ್ಲೇ ಹಾಸ್ಲಾಗಿದ್ದೆ ಊರ ಹೋಗನಿ ಏನ್ ಕೆಲಸ ಅದಲ್ಲಿ ಕಾಲೇಜ್ ಬೇರೆ ಕಾಲೇಜ್ ಬೇರೆ ರಜೆ ಕಾಲೇಜ್ ಬೇರೆ ರಜೆ ಕೊಡಲ್ಲ ಅದಕ್ಕೆ
ಮುಂದ್ ಏನ್ ಏನ್ ಮಾಡೋಕತ್ರಿ ಇ ಎಜುಕೇೇಶನ್ ಮೇಲ
ಹ ಎಜು ಇದು ನರ್ಸಿಂಗ್ ಅದ ನರ್ಸಿಂಗ್ ಮುಗಿತತೆ ಎರಡ್ ವರ್ಷ ಇನ ಎರಡ್ ವರ್ಷ ಆದ ಅದ್ ಮುಗಿತತ ಅಂದ್ರೆ ಆಮೇಲೆ ಪೋಸ್ಟ್ ಬಸಕ್ ಮಾಡ್ಬಹದು
ಹ್ಮ್ ಹ್ಮ್
ಆಮೇಲೆ ಹಂಗೆ ಸೀಟ ಬರ್ತ ಸೀಟ ಗಿಟ್ ಬರಿಬೋದುಂಗೆ
ಹೌದ ಅಂದ್ರೆ ಲೈಫ ಲೈಫ ಆದ ಅದ್ರೊಳಗ
ಆದಣ್ಣ
ಹ್ಮ್ ಹ್ಮ್
ಹ್ಮ್ ಆದ ಇದ್ರಾಗ ಹಂಗೆ ಏನಾದ್ರೂ ಸಿಗ್ಲಿಲ್ಲ ಅಂದ್ರ ಕಾಟ್ರಾಕ್ಟ್ ಬೇಸ್ ಮಾಡ್ಕೊಬಹದು ಇಲ್ಲ ಪ್ರೈವೇಟ್ ಅನ್ನು ಹೋಗಬಹುದು
ಹ್ಮ್
ಇವಾಗ ಇವಾಗ ಹೋಗ್ಬಹದು ಪ್ರೈವೇಟ್ ಒಂದು ಎಂಟಟ್ ಹತ್ ಸಾವಿರ ಕೊಡ್ತಾರ
ಎದಕ್ಕಪ್ಪಾ ಎಂಟದ ಸಾವರ ಏನ್ ನಮ ಖರ್ಚ
ಏನ್ ಏನ್ ಮಾಡಕ್ಕಾಗಲ್ಲ ಈ ವ್ಯಾಲ್ಯೂ ಇರೋದು ಇಷ್ಟ ಆದ ಇದಕ್ಕೆ ಗವರ್ನಮೆಂಟ್ ಐತು ಅಂದ್ರ ಮತ್ತತ್ ಐವ ಐವತ್ತು ಸಾವಿರಂದ ಆದದು ಸ್ಟಾರ್ಟಿಂಗ್ ಸ್ಯಾಲ್ರಿ ಒಂದ್ ಲಕ್ಷ ಒಂದು ಒಂದು ಇಪ್ಪತ್ತು ತಕ ಅದು ಹ್ಮ ಆಗಲ್ಲ ಜಲ್ದಿ ಆದದ್ರ ಬೇರೆ ಪೋಸ್ಟ್ ಬಿಡ್ತಿಲ್ಲ ಜಲ್ದಿ
ಹ್ಮ್ ಎಲ್ಲಿ ಗೌರ್ಮೆಂಟ್ ಸತ್ತ ದದುಡ ಇದ್ದ ಇದ್ದ ಸ
ಇದ್ರು ಇರ್ಲಾನಂಗಗೆ ಆಗೆದೊ ಹಂಗೆ ಪಸ್ಟು ನಮ್ದ ನರ್ಸಿಂಗ ಧು ನರ್ಸಿಂಗ್ನ ಅಂದ್ರೆ ಪೂರ ಐದರಿಂದ ಆರು ವರ್ಷ ಐತಣ್ಣ ಪೋಸ್ಟೇ ಬಿಟ್ಟಿಲ್ಲ
ಹ್ಮ್
ಹ್ಮ್ ಪೊಷ್ಟ ಬಿಟ್ಟಿಲ್ಲಾ ಏನ್ ಮಾಡ್ತೇವಿ ಯಾವಾಗಲ್ಲ ಇವಾಗ ಒಮ್ಮೆಾಗ ಒಂದ ಇವಾಗ ಬಿಟ್ಟಂದ್ರೆ ಒಮ್ಮೆಗೆ ಹಾಕಿದ್ರೆ ಎಷ್ಟ ಜನ ಇರ್ತವೆ ಐದ ವರ್ಷದ ಅಂದ್ರೆ ಎಷ್ಟ ಜನ ಐತಣ ಯಾರಿ ಸಿಗ್ಬೇಕು ಯಾರಿಗ್ ಬೋಳ್ಬೇಕು
ಈಗ ಎಲ್ಲ ಜನ ಏನ್ ಮಾಡತದ ಕಂ ಟಿವ್ ಎಲ್ಲಿ ಕಿಮ್ಮಿ ಅದ ಹೋಗಬೇಕಂತ ಎಲ್ಲರು ಅದಕ್ಕೆ ಬಂದ್ ಬಿಡ್ತಾರೆ ಒಂದೇ ಸಲಕ್ಕೆ
ಹ್ಮ್ ಒಮ್ಮೆಾಗ ಅದಕ್ಕೆ ಬಂದ್ಬಿಡ್ತಾರ ಮತ್ತ ಏನ್ ಮಾಡಕ ಆಗಲ್ಲ
ಮೊದಲ ಹೆಂಗತ್ತ ಅಂದ್ರ ನಮ್ಮ ಊರಾಗ ಒಬ್ಬ ತಗರಿ ಬಳದ್ರ ಏ ಅದಏನದ್ ಬಿಡ ಅಂತ ಹೇಳಿ ಬಿಡ್ತಿದ್ ಒಂದ್ಸಲ ತೊಗರಿಳದ ಲಾಭ ಆಯತ ಅಂದ್ರ ಎಲ್ರು ಅದು
ಹ್ಮ ಎಲ್ರತೊಗರೆಗ ಲಾಭ ಅದ ಲಾಭ ಅದಂತ ಹ್ಮ್ ಇವಾಗ ಅತ್ತಿ ಅತ್ತಿ ಬೆಳಕತ ಬಿಟ್ ಜಾಸ್ತಿ ಆಯ್ತು
ಅಲ್ಲ ಫಸ್ಟ್ವ್ರ ಹತ್ತಿಗೆ ಹೆಂಗಗೆ ರೇಟ್ ಇತ್ತು ಎಸ್ಲ್ಲ ನೋಡ ರೇಟೇ ಎಲ್ಲ
ರೇಟ್ ಪೂರಾ ಏನ್ ಮಾಡಕ ಆಗಲ್ಲಣ್ಣ ಬಾಳ ಇದದ ಇವಗ ನೀ ನೀರರ್ಗಿ ಬಂತ ದ್ರ ಆಯ್ತು ರೇಟ್ ಪೂರಾ ಡೌನ್ ಆಗಿಬಿಡುತ್ತ ನೀರ್ ಏನ್ ಇಲ್ಲ ಅಂದ್ರ ಆಯತ ರೇಟ್ ಆಗಿಬಿಡತದ
ಹಾ
ಹ್ಮ್ ಅದ ಒಂದೊಂದ್ಸತಿ ಆಯ್ತ ನೀರ್ ಬಂತಂದ್ರೆ ರೇಟ್ ಜಾಸ್ತಿ ಇರ್ತದ ಅದೇ ಟೈಮಿಗ
ಹಂಗೆ ಅವರು ಎಲ್ಲ ಗೌರ್ಮೆಂಟ್ವರು ಲೆಕ್ಕಾಚಾರ ಮಾಡ್ತಾರೆ ಯಾವಾಗ ರೇಟ್ ತೊಗೊಡ್ಬೇಕು ಯಾವಾಗ
ಹ್ಮ್ ಹ್ಮ್ ಬಾಳ ಹುಷಾರ ಇದದಾರಪ್ಪಾ ಗೌರ್ಮೆಂಟ್ ಅವನು
ಏ್ ಗೌರ್ಮೆಂಟ್ದ ಶಣೆ ಯಾರದ್ರ ಹೇಳ ಅವ್ರೇ ಅಲ್ಲ ನಮ್ಮ ನಾಳಾರರು
ಹ್ಮ್ ಅವ್ರ ಇವರೇ ನೋಡ ಎಲ್ಲ
ಹ್ಮ್ ಏನ್ ಹೊಲ್ದಾಗ ಏನ ಆಕಿರಿ
ಹೊಲ್ದಗ ಇನ್ನ ಏನ್ ಹಾಕಿಲ್ಲಣ್ಣ ಇವಾಗ ಹತ್ತಿ ಹಾಕ್ಬೇಕಂತೂ ಪ್ಲಾನ್ ಆದ ನೀರಿಲ್ಲ ಹಸಾ ಮಾಡಿವಿ
ಹಾ ಹಾ
ಹ್ಮ್ ಅ್ರ ಅಲ್ಲಿ ನಮ್ ಬೋರ್ವಲ್ ಗಿರಿಲ್ ಇತ್ತಂದ್ರೆ ಆಗ್ತಿದ್ ಇಷ್ಟೊತ್ತ ಈಗ ಬೀಜ ಉರ್ತಿದ್ವಿ ಇವಾಗ ಏನ್ ನೀರ ಅಲ್ಲಿ ಇಲ್ಲ ಅದ್ರ ಸಲಗೆ ಸುಮಕಂತೀವಿ ಹ್ಮ್
ಎಷ್ಟ್ ಎಕ್ರೆ ಆದ ಹೊಲ
ಹ ಹತ್ತ ಹತ್ತ ಎಕರೆ ಆದದಣ್ಣ ಎಂಟ ಎಕರೆ ನೀರಾವರಿ ಆದದ ಒ ಎರಡು ಎಕ್ಕರೆ ಹೊರ ಭೂಮಿ ಆದ
ಸಾಯದಾನ
ಹ್ಮ ಅಣ್ಣದು
ಸುಮ ಅಲ್ಲಿ ಏನರೆ ತರಕಾರಿ ಅದು ಬೆಳಬೇಕಿಲ್ಲ
ತರಕಾರಿ ನೀರ್ ಬೇಕಲ್ಲ ಅಣ್ಣ ಅದ ನೀರ್ ಇಲ್ಲ ಅಲ್ಲಿ ಮೋಟ್ರ ಕೆನಾಲ್ ನೀರ್ ಆದ ಕೆನಲ್ ನೀರಿನ ಬಂದ ಯಾವಾಗ ಬಡು
ಹ್ಮ್ ಇಲ್ಲ ಸುಮ್ಮ್ ಬೋರ್ಲ್ ಹಾಕೊಂಡು ನೀ ಮನಿ ಪೂರ್ತಿಕ್ ಹಾಕಂದ್ರ ಸುಮ್ನೆ ಇದೆಲ್ಲ ಊರು ಸುಡುಗಾಡ ಅದ ನೀನು ಹೊರಗೆ ತೋತವಲ್ಲ ಸಂತೆಗೆಲ್ಲ
ಹೇ ಏನ್ ಮಾಡ್ತೇಣ ಇವು ಅಲ್ಲಿ ಉುಸಿಗಿಂದ ಆದದು ಬೋರ್ವೆಲ್ ನಿಂದ್ರಲ್ಲ ಅಲ್ಲಿ ಅದಕ್ಕೆ ಮಣ್ಣ ಸರಿಗಿಲ್ಲದು ಲೂಸ್ ಮಾ ಣ್ಣದ ಅಂದ್ರೆ ಬೋರ್ವೆಲ್ ಹಾಕ್ ಹ್ಮ್ ಕೆಳಗೆ ಹೋಗ್ ಬಿಡ್ತದೆ ಜಲ್ದಿ ಅದು ಹ್ಮ್ ಜರ್ಕೊ್ ಬಂದ್ ಬಿಡ್ತ ಅದಕ್ಕೆ ಸುಮ ಮಾಡಿಸಿದರು ವೇಸ್ಟ್ ಅಲ್ಲ
ಹ್ಮ್ ಅದ ಕರ ಬಿಡು ಅದು ರೊಕ್ಕ ವೇಸ್ಟ್ ಮಾಡಿ ಆಕಿರ್ತಿವಿ ರೊಕ್ಕ ವೇಸ್ಟ್ ಆದ್ರ ಜೀವನನೆ
ಹ್ಮ್ ಅದಕ್ಕೆ ಸುಮ್ಮ ಇಲ್ಲೆ ಹಾ ಹಕ್ಸೋದು ಬೇಡ ನೋಡಮ್ಮ ಲೇಟ್ ಆದ ಪರವಾಗಿಲ್ಲ ಅದು ಸ್ವಲ್ಪ ಹಾಗಂಗೆ ಆದಷ್ಟೇ ಮಾಡ್ಕೊಂಡು ಹೋವಮ್ಮ ಅಂತೇಳಿ
ಹ್ಮ್ ಹ್ಮ್ ಅದ ಕರ ಹುಡು ಯಾರು ಕೈ ಬಿಿಟ್ಟ ಭೂಮಿತಾಯಿ ಬಿಡಲ್ಲ
ಬಿಡಲ್ಲ ಅದೇ ಅದೇ ನಮ್ದೊಂದ್ ಹಾಕ್ತೀವಿ ಆಲ್ರೆಡಿ
ಹ್ಮ್
ಹಾಕ್ಸೀವಿ ಅದು ನಮ ಇಲ್ಲಿ ಊರ ಊರಾಗದ ಮತ್ತ ಅಲ್ಲಿಂದ ಇಲ್ಲಿ ಒಂದು ಒಂದ ಕಿಲೋಮೀಟರ್ ಅದಣ ಅಲ್ಲಿಂದ ಪೈಪ್ಲಿನ್ ಮಾಡಬೇಕಕ್ಂದ ಮಾಡಿ ಅಲ್ಲಿ ಬೋರ್ವೆಲ್ ಚಲೋದ ಅಲ್ಲಿ ನೀ ಮಸ್ ತಗತ ಅಲ್ಲಿಂದ ಪೈಂಪ್ಲನ್ ಮಾಡ್ಬೇಕ ಮಾಡಿ ಒಂದ್ ಕಿಲೋಮೀಟರ್ ಅದೇ ಅದೇ ಪ್ಲಾನ್ ಆಗಿವಾಗ ಹ್ಮ್ ಎಲ್ಲಿ ಯಾರ್ದು ಯಾರ್ದುಟೆನ್ ಇರಲ್ಲ ಸುಮ್ಮ್ ಆ ಕಡೆ ಕೆನಾಲ್ ನೀರ ಅದು ನೀರ ಅಂತೇಳಿ
ಅದ್ ಕರಿ ಬಿಡು ಸುಮ್ ನಮ್ಾಗಿ ಡ್ತದ ಆಟ ಮಾಡ್ಕೊಂಡು ಹೋಗ್ಬೇಕ ಈಗ ಅದ್ರಾಗೆ
ಹ್ಮ್ ಅದೇ ಬೇಕಿದೆ ಇನ್ನೊಂದು ಬರ್ವಲ್ಲ್ಲೇ ಹಾಕ್ಸ್ತಿೀವಿ ಹಾಕ್ಸ್ಕಸಿ ಮತ್ತೆ ಏನಿಲ್ಲ ಒಂದ ಒಂದು ಬೋರ್ವೆ ಎಲ್ಲ ಆ ಕಡೆ ಒಂದ ಈ ಕಡೆ ಎರಡು ಎರಡು ಪೈಂಪ್ ಲೈನ್ ಮಾಡಿಬಿಡ್ತನಿ ಈ ಕಡೆ ನೀರಾವರಿ ನೈಟ್ ನೈಟ್ ನೀರಾವರಿ ಬಿಟ್ಟ ಬಿಿಡ್ತ ತಿವ ಇದು ಬತ್ತಕ ಬೆಳಿಗ್ಗೆನಷ್ಟೇ ತುಂಬಿ ಬಿಡ್ತ ತವ ಇಕಡೆ ಆಯ ಕಡೆ ಆಡ ಬೆಳಗ್ ಎಲ್ಲಿಊರಾಿ ಕರೆಂಟ್ ಕರೆಂಟ್ ಇರ್ತಲ್ಲ ಎನಿ ಟೈಮ್ ಇರ್ತ್ತ ತ್ತ ಯಾವಾಗ ನೋ ನೀರು ಕಟ್ಟಬಹುದು ಅದಕ್ಕೆ ಹಿಂಗ ಈ ಕಡೆ ಸೈಡ್ ಪೈಂಪ್ ಲೈನ್ ಮಾಡಿಬಿಡ್ತನಿ
ಅಂದ್ರವಲ್ಲಾ ಊರ್ ಸನೀಪ ಅದಾನ
ಊರ್ ಸಮೀಪಏನ ಒಂದು ಒಂದು ನೀರಾ ಇದು ನೀರಾವರಿದ ಊರ್ ಸಮೀಪ ಅದ ಒಂದು ಅಲ್ಲಿ ನಮ್ಮ್ ಕೂರಾಗ ಹಿಂದಗಡನೇ ಅದು ಸಾಲ ಹಿಂದಗಡೆ ಮ ತಿದು ಅಲ್ಲಿ ಮೂರ್ ಎಕರೆ ಆದ ಊದಿದೆಲ್ಲ ದೂರ ದೂರ ಇದಾವ ಸ್ವಲ್ಪ
ಹೌದಾ ಅಲ್ಲ ಊರ್ ಸನಪಿತ್ತ ಅಂದ್ರ ಊರದ ಕರೆಂಟ್ ತಗಬಹದು ಮತ್ತೆಊರ್ ಬಿಟ್ಟ ಹೊರಗತ್ತ ಅದೇ ಒಂದ್ ಲೈನಕ್ ಕೊಡೋರು ಅವರು ಒಂದ ದಿನ ಕೇಳತಾಸತ್ತೇವೆ
ಅಂದ್ರೆ ಇವ ಇಲ್ಲಿಂದ ಪೈಪ್ ಏನ್ ಮಾಡಿದ ಅಂದ್ರೆ ಇಲ್ಲಿಂದ ಬೋರ್ ಎಲ್ಲ ಆಕ್ಷಿವಲ್ಲ ಇಲ್ಲಿ ಊರಾಗಿಲ್ಲಂದು ಇದ್ರಾಗಿಂದ ಪೈಂಪ್ಲನ್ ಮಾಡ್ ಬಿಡ್ತನ ಅಲ್ಲೆ ಪೈಪ್ಲೇನ್ ಮಾಡಸಿದ್ರ ಯಾರ ಟೆನಸನ್ ಇಲ್ಲ ಯಾಗ ನೀರು ಕಟ್ಟ ಅ ಆರಾಮ್ ಇರ್ಬಹುದು ಅಂತ ಹ್ಮ್
ಅದೇ ಮತ್ ನೋಡ್ರಿ ಏನ್ ಮಾಡ್ತರಿ ಒಟ್ಟ ಅಲ್ಲಾ ಈ ಕೆನಲ್ ಮ್ಯಾಗ ಕೆನಲ್ ನೀರ್ ಮ್ಯಾಗ ನಂಬಕೊಂಡ್ ಕೂಡಕ್ಕಾಗಲ್ಲ ಈಗ
ಆಗಲ್ಲ ಆಗಲ್ಲ ಇವಾಗ ಅವರು ಹದ್ಿನೈದು ದಿವ್ಸ ಬಿಟ್ರೆ ಒಂದ ಒಂದ್ ವಾರ ಬಂದ್ ಮಾಡ್ತಾರ ನೀರು ಹಂಗಆದುವ ಸಿಸಟಮ
ಮತ್ತ ಏನು ಆರಾಮರಲ್ಲ ಎಲ್ಲ ಮನ್ಯಾಗ
ಹ್ಮ್ ಮನ್ಯಾಗ ಆರಾಮ್ದರಾಮ್ ನಿಮ್ ಮನ್ಯಾಗ
ನಮ್ಮ್ ಮನೆಾಗ ಅರಾಮರಪ
ಏನಾಗ್ಬೇಕನ್ ಮಾಡಿರಿ ಹೊಲ್ದಾಗ
ಹೊಲ್ದಾಗ ಏನ್ ಅದೇ ಕಾಮನಾಗ ನಮದು ಕೆಂಪು ಭೂಮಿ ಎಲ್ಲ ಹಾಕಿದ್ರೆ ಶಂಗ ಹಾಕೋಕಲ್ಲ ಕಬ್ ಹಾಕಬೇಕ ಅದು ಬಿಟ್ರ ಈ ತೊಗರಿವೆಲ್ಲಾ ಹಾಕ್ತಿವಿ ಊರ್ ಕಸ ಬೆಳತದ
ಕಬ್ಬಿ ಹಂಗೆ ಹೆಂಗೆ್ವಿಂಟಲ್ ಫಸ್ಟ್ು ಹೆಂಗೆ ಹಾತರಲ್ಲ ಕ್ಂಟಲ್ ಹಾಕ್ತರಾಂ್ವಿಂಟಲ್ ಕೆಜಿ
ತಣ್ಣ ಲೇಕಾ ಹ್ಮ್ ಅದೇ ಮೂರು ಮೂರವರೆ ಸಾವಿರ
ಹ್ಮ್ ಹ
ಕ್ವಿಂಟಲ್ ಅಲ್ಲ ಕ್ವಿಂಟಲ್ ಲೇಕ ಕೊಟ್ರ ಸಾತ್ ಹೋಗಿಬ ಬಿಡ್ತಾರ ಪ್ಯಾಕ್ಟಿಯ ಅವರು
ಹಂಗಂದ
ಒಂದು ಕ್ವಿಂಟಲ್ ಅಂದ ಕಂಡ್ ಬಿಿಟ್ಟೆ ಅಲ್ವ ಒಂದ ಇಪ್ಪತ್ ಮೂ್ ಗಣಿ ಸೇರ್ರಿಸಿದ್ರೆ ಒಂದ್ ಕ್ವಿಂಟಲ್ ಆತಾವ ಈಗ
ಹನು
ಹ್ಮ್
ಅಂದ್ರೆ ಬಾಳ ಬೆಳಿತಾರೆ ನ ಕಡ ಕ ಹಬ್ಬ
ಬಾಳದ ಈಗ ಈಗ ಅಷ್ಟು ಕಬ್ ಬೆಳಿತೀವಿ ಮತ್ತ ಸಕ್ಕರೆ ರೇಟ್ ಜಾಸ್ತಿ ಅದ
ಹೌದೌದು ಸಕ್ಕರೆ ಅಡ್ಡಿ ಜಾಸ್ತಿ ಒಟ್ಟೆ ಏನ್ ಮಾಡ್ತ ಎಲ್ಲ ಪೂರಾ ಲಾಸ್
ಹೆ ರೈತ್ಗಂತ ಕಿಮ್ಮತ್ತಲ್ಲ
ಊರಗ ಏನಿಲ್ಲ ಆ ಕಡೆ ಮರ್ಯಾದಿಲ್ಲಂಗ್ ಮಾಡ್ಯಾರ
ಊರಾಗ ಮರ್ಯಾದೆ ಇರ್ತದ ಸರ್ ಸರ್ ಸರ್ಕಾರ ಲೆಕ್ಕಕ್ ಮರ್ಯಾದೆ ಇಲ್ಲ ನಮಗ
ಮರ್ಯದಿಲ್ಲ ಮರ್ಯದಿಲ್ಲ
ಹ್ಮ್
ನಾವ್ ನಾವೇಬೀಳದ ನಾವೇಇದು ಮಾಡಕೆಂದ ತಿನ್ಬೇಕ ಅದೇ ಚಲೋ ಅದ ಅಕಡಿಸ
ಹ್ಮ್ ಈಗೆಲ್ಲಾ ಈ ಸಂತೆ ಬರ್ತವ ನೋಡು ಬಟಾಟಿ ಬದ್ನೇಕಾಯಿ ಟಮಾಟೊ ಅಂತ ಎಲ್ಲ ಎವಿ ಬ್ರೆಡ್ ಬ್ರೆಡ್
ಆಯ್ತ ಆಗಲ್ಲ ಆಗಲ್ಲ ಸುಮ್ಮ್ನೆ ಎಲ್ಲ ಮತ್ತ ಆಮೇಲೆ ಏನನ್ ಆಯ್ತದ ಮತ್ತೆ ಹಾಸ್ಪಿಟ್ಲ್ ಓಡ್ಬೇಕು ಅಡ್ಮಿಟ್ ಆಗ್ಬೇಕು ಅಯ್ಯ ಪ್ರೈವೇಟ್ಗೆ ಹೋದ್ರೆ ಮತ್ತ ಈತರ ಒಂದ್ ಲಕ್ಷ ಹಂಗೆ
ಹ್ಮ್ ಸರಿ ತೊಪ ನಿನಗನೂ ಪೋನ ಅಚ್ಚಲಾರ ಬಾಳದಿನ ಆಗಿತ್ತು ಬಾಳದಿನ ಅಚ್ಚಿದಿ ಬಾಳಖುಷಿ ಆಯತ್
ಅ ನಮಗ ಖುಷಿ ಆಯ್ತಣ ಹಂಗೆ ಫ್ರೀ ಇದ್ನೆಲ್ಲ ಅದಕ್ಕೆ ಹಚ್ಚಿದೆ ಏನ್ ಮಾಡ್ತಿದೆ ಅಂತ
ಆಚಾಗೋಂತಾಇರು ಯಾವಾಗಾರ ನಂಗೂ ಬ್ಯಾಸರ ಅತಿರತದ
ಹಾ ಹ ಅಚ್ಚುಮ ತೋ ಅಣ್ಣ ಅಂಗನಿಲ್ಲ
ಹ್ಮ್ ಹ್ಮ್ ಎಲ್ಲಾ ಊ
ಯ ಆಯತಣ್ಣ ಎಲ್ಲದವ
ಹಾ ಬೆಂಗಳೂರಗನಪ್ಪ ಹ್ಮ್ ಮತ್ತ ಅಚ್ಚಮ್ ತೋ ಸರಿ ಸರಿ ಅ ಅಚ್ಚ ಯಾವಾಗರ ಅಚ್ಚು
ಹಾ ಸರಿ